ಹ
ಏನ ಮಾತಾಡಾತಿವಲ್ಲ ವೇಳೆ
ನೀ ಏನ್ ಮಾತಾಡತ್ ನೋ ಏನೋ ಮಾತಾಡತಿದೇ ಅಲ್ಲೊಂದು ನನ್ಳೆ ಲಾಗಣದ ಯತ
ಏ ಹ ಹೇಳಳ್ಪ ದಾರ್ವಾಡ್ ಬೇಸ್ರ ಐತ್ ನನಗಂತ ಹತ್ರ
ಒಂದೇ ವರ್ಷ ಬ್ಯಾಸರ ಅಂದ್ರೆ ಹೆಂಗ ಆಕಡೆ ಈ ಕಡೆ ಹೋಗಿ ಬರ್ಬೇಕಪ್ಪ ತಿರುಗಾ ಆಡ್ಬ
ನಾ ಹೋಗಿವವಿ ಬಟ್ ಏನಾಯ್ತು ೇನೆ ಇಲ್ಲಿ ಒಂದ್ ತರಾನೇ ಬಿಟ್ಟದ್ ನನ್ಗೆ
ಒಂದ್ ತರಾನಕ ಒಂದ ಒಂದ ಒಂದ್ ಎರಡು ತಿಂಗಳಿಗೆ ವಾರ ವಾರ ತಿಂಗಳಿಗೆ ಒಂದ್ ಸರ್ತಿ ಎಲ್ಲರ ಲೋಕಲ್ ಯಾವರು ಅದು ಇರುತ್ತಾವ ಹೊಲ
ಆಲ್ಮೋಸ್ಟ್ ಇಲ್ಲಿ ನಡ್ಕೊಂತ ಎಷ್ಟು ತೋಡ್ಯಾಡಿ ಗೊತ್ತೇನೆ ನೈಟ್ ಓಟೋ ಹೋಗೋದು ಹೋಗದು ರಾತ್ರಿ ತಿರುಗಾಡದು ಬಾಳ್ ಮಾಡೀ ಎಲ್ಲಾ ಹೋಗಿವ ಪೀಸ್ ಪಾಯಿಂಟ್ ಅದ ಇದು ಅಂದ್ರನ ಇಲ್ಲಿ ನನಗ್ ಸ್ವಲ್ಪ ಊಟ ಇರ್ಬಕ್ ನನಗ ಊಟಾನೇ ಕರೆಕ್ಟ್ ಇಲ್ಲದ
ಊಟ ಇ ಲಕ್ಕ ನಟಲ್ಲಾನ
ಒಂತರ ಒಂದ ಹೆಂಗ ಗೊತ್ತ ನನ್ ಮಯೇ ಏನ್ ಇಲ್ ಬಿಡು ಅಂತ ಅನ್ಸತ್
ಹ ಅಬ ಗ ಬ
್ಮ ಮತ್ತೆ ಇಲ್ಲಿ ಒಮ್ಮಲ್ ಒಮ್ಮಲಿ ಬಾಯಿ ಕಟ್ಟಿ ಆಕ್ಬಿಟ್ಟದ ಇಲ್ಲಿ ಹೊರ ಹೊರಗಂದ ಏನಂತ ತಿಂತೀ ಹೊರಗನ್ ಸೈತೆಕ್ ಎಗ್ರೈಸ್ ಮಾಡ್ತಾರಪ್ಪಾ ಇಲ್ಲಿ ಹೋಗದೇಲ್ಲೋಡ ಬಸ ಎಗ್ರೇಸನ್ ಬೇಸ ಆಿ ಬಿಡ್ತಾರೋಡ ಎಗ್ರೇಸ್
ಹ
ಂಗ ಬಂದ್ ಚಿಗವಿದ್
ಆಯ್ತಿನ ಒಂದ್ ವರ್ಷ ಇರೋದು ಭಯ
ಒಂದ್ ವರ್ಷ ಇಲ್ಲ ಎರಡ್ ವರ್ಷ ದ ಒಂದ ವರ್ಷದ ಏನ
ಈಗ ಸೆಕೆಂಡ್ ಸೆಮತ್ ಎಕ್ಸಾಮ್ ಊದವನ ಈಗ
ಈಗ ಸೆಕೆಂಡ್ ಸಮಮಗ ತೋಪ ಹ್ಮ ಎರಡ್ ವರ್ಷ ಎಲ್ಲ ಹುಡುಗ್ರ ಸ್ಟೋರಿ ಇಟ್ ಮೆನ್ಷನ್ ಮಾಡ್ಲತ್ತ
ಏನಂತ
ಹಿಂಗ ಎಕ್ಸಾಮ್ ಕಂಪ್ಲೀಟ್ ಆಯ್ತು ಒನ್ ಟೂ ಬೈ ತ್ರ್ರೀ ಹಿಂಗ್ ಹಾಕಲ್ಲ ಟೂ ಬೈ ಸಿಕ್ಸ್ ಹಿಂಗ ಹಂಗ್ ನಮ್ ಕಾಲೇಜ್ ಫುಲ್ ಊಟ ಇಟ್ಟ ಅದ್ರ ಮ್ಯಾಲ ಹಿಂಗ ಇಟ್ಟ ಹಾಕ್ಲತ್ತಾರ ನಮಗ ನನ್ಗ್ ಬೇಾಸರ ಆಬುಟ್ಟು ತದ ಎಲ್ಲಿ ಯಾರ್ದು ಎಲ್ಲ ಎಲ್ಲಾರ ಸೇಮ್ ಮೆನ್ಷನ್ ಮಾಡ್ಲತ್ತಾರ ಅದಕ್ಕೆ ಯಾರ್ದು ಇಡಕ್ ಹೋಗಿಲ್ಲ ಎಲ್ಲ ಫೋಟೋ ಮಾಡಿದಾರ ಇ ಅದೇ ಟೂ ಬೈ ತ್ರೀ ಇಂ ಹಿಂಗ್ ಹಕ್ಲತ್ತರ್ ನಾಲ್ಕು ಜನ ಇಟ್ರ ಸುಮ್ಮನೆ ಯಾಕು ಮೆನ್ಸನೇ ಮಾಡಿಲ್ಲ ಕೇಳಿದ್ರೆ ಇನ್ಸ್ಟಾ ಯೂಸ್ ಮಾಡಲ್ಲಂದ್ಬಿಡೋದು
ಹ ಅಲ್ಲ ಆಾಕ ಏನ್ ಮಾಡದ ಅದ ಏನ್ ಚಲೋ ಫೋಟೋ ಇದಿದು ಅಂದ್ರೆ ಇಡದಪ್ಪ
ಲೋನ ಅದ ಕೂಡ ಫೋಟ ಎಲ್ಲ ಇ ಜಲ್ದಿ ಇಲ್ಲಿ ನನ್ ಲಾಸ್ಟ್ ಹೋಗೋ ಟೈಮ್ನಾಗ ಇತ್ತಪ್ಪ ಅಂದ್ರೆ ಎಷ್ಟ್ ಮಂದಿನ ಮೆನ್ಷನ್ ಮಾಡ್ಲಿ ಇಡ್ಬೋುದು ಆರಾಮ್ ಹಾಕೊಂತ ಖುಷಿಯಿನ ಹ್ಮ್ ಇನ್ನು ಆಡೋರ್ಸರ್ತೀವಿ ಮಾತ ಅದು ಮಾಡೋದು ಬೇಸರದು ಇನ್ನ ಈಗ ಊಟ ಮಾಡ ಮಾಡ್ಬೇಕ ಈ ಮತ್ ಏನಿಲ್ಲ ಅಂದ್ರೆ ಒಂದ ಒಂದವರ್. ಕಿಲೋಮೀಟರ್ ನಡ್ಕೋತ ಹೋಗಬೇಕಕ್ ಬಿಸಲ
ಯಾಕು.
ಮ್ಯಾಥಸ್ ಒಳಗ ಯ್ತು ಉಪ ಇವತ್ತು ಊಟ ಎಕ್ಸಾಮ್ ಇದ್ದಾಗ ಮ್ಯಾಥ್ದಾಗ ಇರುತ್ತೆ ನಾವ್ ಎಕ್ಸಾಮ್ ಜಲ್ದಿ ಬರ್ದ್ ನಾವವು ಬಂದವ ಅತ್ತ.
ಹೌದು ಗಂಡು ಮಕ್ಕಳೇ.
ಏನ್ ಮಾಡ್ತಿ ಹೆಂಗೆ ಫಾಸ್ಟ್ ಬರದ್ ಗೀಷನ್ ಬಂದ್ಬಿಟ್ಟಿ ಕಾಲೇ ಜ್. ಐತಿ ಅಲ್ಲಿ ಎಲ್ಲಿ ಕೂಡದಂತ ಂದಗಷನ್ ಗಾಡಿ ಇತ್ತ ನಮ ದೋಸ್ತನ್ ಗಡೆ ಪಟ್ನೆ ಬಂದ್ಬಿಟ್ಟೆ ಏನ್ ಊಟ ಮಾಡ್ತ ಬಿಿಡ ಅಂತ ಅಂದ ಈಗಿದ್ರಟ್ಟ ಸವಲತ್ತ ಮತ್ ರಾತ್ರಿಗಂತ ತಿನ್ನೋದಗಲ್ಲ ರಾತ್ರಿರಿಗೆ. ಬಸ್ತಕ.
ಹ್ಮ್ ಬಸ್ತಾಗ ಆಗಲ್ಲ ಅವಾಗ ಎಲ್ಲಾ ಹೊರಗ ಏನಾರ ಎಬ್ಬ ಟೈಮಗೆ. ತಿಿಂದೆವು.
ಬಸ್ದ. ತಿನ್ಬಹದು ಆರಾಮ ಬಟ್ ತಿಂದ್ರೆ ನಾನ ಮೊದ್ಲೆ ಒಟ್ಟಿ ಪ್ರಾಬ್ಲಮ್ ಅ ಸ್ವಲ್ಪ ಬಸ್ದಾಗ ಎಚ್ ಹೆಚ್ ಹಾಕದಕ ಅದ್ರೊಳ ಲಾಸ್ಟ್. ಸೀಟ್ ಅದ.
ಹ ಯಾಕ ಲಾಸ್ಟ್ ಯಾಕ ಬುಕ್ ಮಾಡಿದ.
ಅದು ಏನಾಯ್ತು ಗೊತ್ತೇನಾ ಯಾವ. ಮುಂಚೆನೆ ಮಾಡಿದ್ದೆ ಸೀಟ್ ನಂಬರ್ ಮೂರ್ ಸಿಕ್ಕಿತ್ತು ಸಿಂಗಲ್ ಸೀಟ್.
ಹ್ಮ್ ಹಾ.
ನಾ ಏನ್ ಮಾಡಿದ ಇವ್ರು ಮತ್ತೆ. ಎಲ್ಲಿ ಎಕ್ಸಾಮ್ ಪೋಸ್ಟ್. ಮಾಡಿ ಮುಂದಕ್ಕೆ ಹಾತಾರಂತ ಅಂಜ. ೆ ನಿನ್ನೆ ಮಾಡಿ. ಬಿಿಟ್ಟು. ಆಲ್ಮೋಸ್ಟ್ ಎಲ್ಲಾ ಬುಕ್ ಕಾಯಿಬಿಟ್ಟಿದ್ವು. ಇನ್ನ ಮೂರು ಸೀಟ್ ಉಳಿದು. ಮಾಡಿಬಿಟ್ಟೆ ಏನಾನ ಮಾಡಿ. ಅದಕ್ಕೆ ಸ್ವಲ್ಪ ಇದಾಯ ಬಿಡುತ್ತೆ ಎಲ್ಲಂತ.
ಸಿಗರ್ ಸಿಕ್ಕದಲ್ಲ ಇಲ್ಲಾ ಟ್ರೈನಿಿಗೆ ಬರ್ಬೇಕಯ್ತತ್.
ಹಂಗೇನಿಲ್ಲ ಸಿಕ್ತೋ.
ಹತ
ೇ ಇರ್ಲಿಕ್ಕ ಇನ.
ಹಾ ಹಾ ಜಿಗ್ಯಾವನು ಟ್ರಾವೆಲ್ಸ್ ಬಾಳ ಅವಲ್ಲ ಈ ಬ ಟ್ರೇನ್ ಗಳು ಜಾಸ್ತಿ ಹೋಗಲ್ಲನ್. ಮಂದಿ ಆ ಕಡೆ.
ಹೋಗಲ್ಲ ಹೋಗಲ್ಲ ಟ್ರೈನ್ ಹೋದ್ರ ಬುಕ್ ಮಾಡೆ ಬುಕ್ ಮಾಡ್ಕೊಂಡ ಜನ್ರಲ್ದಾಗಂತ ಹೋಗೋದ ಆಗಲ್ಲ ಜನರಲ್ದಾಗ ಬರ್ತೀನಲ್ಲ ನಮ್ ದೋಸ್ತರ ಜ ಮಾತಿ ಅಡಕ್ಕೆಲ್ಲ
ಹ್ಮ ಹ್ಮ
ಫುಲ್ ಆರಾಮ್ ಒಂಥರ ಬೇರೆನ ಇರತ್ತೋಲಿ ಫುಲ್ ರಶ್ ಇರ್ತದ ಬಟ್ ಮಜಾ ಇರುತ್ತ ಜನರಲ್ ಒಳಗ
ಹಾ ಟೈಮ್ ಹೋತದು
ಟೈಮ್ ಓದೋದು ಗೊತ್ತಾದಾಗಲ್ಲ ಏನ ಆಗಲ್ಲ ಆರಾಮ್ ಮಜಾ ಬರುತ್ತ ನೋಡ ಜನರಲ್ದಾಗ ಈ ಸರಿ ಸುಮ್ಮ ಅದ್ರಾಗೆ ಬರ್ತ ಕೊಟ್ಟಿದೆ ಬಟ್ ಏನ್ ಮಾಡ್ತಿ ಲಗೇಜ ಅವ ಅದಾವ ಅಂತಂದ ಬಟ್ಟಿನ ಬಾಳ ಆಗಬಿಟ್ಟವ ಮೊದ್ಲು ಬಟ್ಟಿ ಒಯ್ಗೆಷ್ ದ ಊರಾಕ್ ಒಕ್ಕಡ್ಬೇಕ ಪಟ್ನ ಏ ಬಾಳಾಗಿಬಿಟ್ಟವ ಈಗ ನಮ್ ಬಸಣನ್ವೂ ಬಟ್ಟಿ ನಮ್ಗೆ ಕೊಡ್ತಾರ ಹಾ ನ ಕಾಲೇಜ ಬರದ ಅದಪ್ಪ ಅಂತ ನಾಕೈದ ಜೋಡ್ ಬಟ್ಟಿ ತಗೊಂಡೇನಿ
ಹ್ಮ್
ಅವ ಎಲ್ಲಾ ಇಲ್ಲಿ ನಾನು ಒಗೆದಕ್ ಬಂದದ ಹೈರಾಣ ಸ್ವಲ್ಪ
ಹ್ಮ್ ಹ್ಮ್
ಇಲ್ಲ ಅಂತಂದ್ರೆ ಏನೋ ಮಾಡ್ತೇವಿ ಬಟ್ಟೆ ಒಗಿಬೇಕಲ್ಲ ಅದಕ್ಕೆ ಬಾಳ ಇದಾಲತ್ತದ ಇಲ್ಲಾಂತಂದ್ರೆ ಇರ್ಲಿ ಬಿಡು ಎಷ್ಟ ಜೋಡ ಇದಿದ್ರ ಪರಕ್ ಅದ ದಿವಸ ಸಾ ಒಂದೊಂದ ಆಕೋತ್ನ ನೋಡ್ನಾ
ಅಲ್ಲ್ಯಾ
ಹಾ ದಿವಸ ಒಂದೊಂದ ಅಂಗಿ ಹಾಕೋದು ಮೂರ್ ಮೂರ್ ಸರಿ ಅಂಗಿ ಹಾಕೊಂಡ್ನೆಂದ್ರ ತೊಳೇದು
ಹ್ಮ್
ಇಲ್ಲಾಂದ್ರೆ ತೊಳೆದಿಲ್ಲ ಅದಿಕ್ಕೆ ಎಲ್ಲಾ ಇದ್ರಾಗ ದಂಡ ತುಂಬಿ ಹೆಂಗ್ ಒಕಾಡ್ತಾರ ನೋಡ ಹಂಗ್ ತುಂಬಿ ಬಿಟ್ಟಿನ ಒಂದ್ ಏರ್ ಬ್ಯಾಗ್ದಾಗ ಮನ್ಯಾಗ ನೋಡಿ ಏನಂತಾರೆ ಏನವ್ ತುಂಬಿದ ನೋಡಿ ಸ್ವಚ್ ಇರ್ತಿರಿ ಏನಿರ್ತಿರಿ ಅಂತಾರ
ಆ
ಏನ್ ಸ್ವಚ್ಛ ಇಡ್ತಿರೇ ಇಲ್ಲ ಅಂಗ ಇಂಗ ಅಂತೇಳಿ ಬೈತಾರ ಮನ್ಯಾಗ
ಬೈತಾರ ಮಗ ಅವ್ನೋಡಿದ್ರೇ ಬೈತಾರೆ
ಹ್ಮ್ ವೈಬಾ ನಾ ಹೇಳೀನಿ ನನ್ ಕೈಯಾಗ ತರ್ತಿದ್ದೇಲಾ ಇಲ್ಲ ಬಟ್ಟಿ ಯಾವ್ನ ಇಲ್ಲೇ ಬಿಟ್ಟು ಬಂದ್ ಬಿಡ್ತಿದ್ದ ಬಂದ್ ಹೋಗಾರಾಯ್ತ ಅಂತಂದ ನಮ್ಮಮ್ಮಿ ಏಸವ್ ಎಲ್ಲಸ್ ತಗೋಂಡ್ಬಾ ಅಂತಂದ್ಲ ನಮ್ಮಮ್ಮಿ ಎಷ್ಟ ಬಟ್ಟಿ ಎಷ್ಟ ಬಟ್ಟೆ ಅದಾವ ಎಲ್ಲಾಸ್ ಬಟ್ಟಿ ತುಗೊಂಬಾ ಒಂದ್ ಬಿಡ್ಲಾರದಂಗ ಅಂತಂದ ಈ ಸರಿ ಅದ್ರ ಸಲಾಕ್ ಸುಮ್ನೆ ಯಾಕ್ ಬಿಡ ಅಂತಂದ ಇಂದ ಎಲ್ಲ ಬಟ್ಟ
ಯಾರ ಯಾರ ಅಂದ್ರ
ನಮ್ಮಮ್ಮಿ
ಮಮ್ಮಿನಾ
ಹ್ಮ ಹೆಂಗಿದ್ರ ಶಾಪುರದಾಗ ಇದ ಐತಿ ಅಲ್ಲೆಂತ್ರೂ ಕೊಡಲ್ ಬಟ್ಟಿ ಊರಾಗ ತಂದ ಒಗಸ್ಬೇಕು ಶಾಪುರ್ದಾಗ ಕೆಂಪ್ ಮಣ ಬರ್ತದ ನೋಡ ಸೀದಾ ಒಗಸಿದ್ರ ಅಷ್ಟು ಹೊಲ್ಸ ಕೆಂಪ್ ಕೆಂಪ್ ಕೆಂಪ್ ಕೆಂಪ ಆಬಿಡ್ತಪ್ಪ ಬಟ್ಟೀ
ನಿಮ್ಮ ದೊಡ್ಡಮ್ಮ ಒಗಿತದ ವಾಷಿಂಗ್ ಮಿಷಿನ್ ಇಲ್ಲ
ವಾಷಿಂಗ್ ಮಿಷಿನ್ ಐತಿ ಅವ್ರ ಗಾಬರಿ ಹತಾರ ಏನ್ ಇಷ್ಟು ಹೋಲ್ಸ ಏನಂತಂದ
ಹ್ಮ ಹ್ಮ್
ಅದಕ್ಕಲ್ ಸುಮ್ಮ್ನೆ ಯಾಕಂತ ಇಲ್ಲಾದ್ರೆ ಯಾರ ಏನ್ ಅನ ಲೆ ನರಲ್ಲ
ನೀ ಬರ್ತಲ್ಲಾ ನಾಳಗ್ ಹೆಂಗು ನಿಮ್ ಇನ್ನು ಬರ್ತಾನಲ್ಲ ಅವ್ರ ಕ ಹೆಗೆ ಕೊಟ್ಟು ಕಲ್ಸಬಿಡು ಇಲ್ಲ ನೀನು ಬರ್ತಿದ್ರ ಹಂಗೆ ಬಂದ್ಬಿಡು
ವನ್ಯೋಗ ಬರ್ತೆ ನಾಳೆ ಬರ್ತಾನ
ಮತ್ತ ಯಾವ ಬರ್ತಾರ ಎಂಗೇಜ್ಮೆಂಟ್ಗೆ
ಇವತ್ತಾವಂದ್ರೆ ಸಂಜೆ ಕಡೆ ಬರ್ತಾನಾವ
ಬರಲ್ಲ ಹಂಗೆ ಹೆಂಗಗೆ ಬರ್ತಾರ
ಹ್ಮ್
ನಿಮ್ಮ ಮಮ್ಮಿ ಹೋಗಿ ಎರಡ ದಿನ ಆಯ್ತೇನಲ್ಲ
ಹೌದೌದು ಅಲ ನಮ್ಮ ಮಮ್ಮಿ ಬೇರೆ ಕಾರಣಕ್ಕ ಹೋಗ ಮಮ್ಮಿ ಆತ ನಮ್ಮ್ ರಿಲೇೇಶನ್ ಒಬ್ಬ ದೊಡ್ಡಪ್ಪ ಅದಾನ ದೊಡ್ಡಪ್ಪಗೆ ಆರಾಮದ ಇದಕ್ಕ ಹೋಗ ನಮ್ಮ ಮಮ್ಮಿ
ನಿಮ್ ಚೋಟಿಯಾರ ಎದಕರ್ ಕೆಲ್ಸದ ನಾವ್ ಬಂದ್ರ ಬರತ್ತಂತು ಏನಾರ
ಇಲ್ಲ ಅವನ್ ಅವನೇ ಕರ್ಕೊ್ ಬರ್ತ ನಂಗ ಈಗ ಊರಿಗೆ ನಮ ದೊಡ್ಡಪ್ಪ ಅಂದಂದ್ರ ಪಪ ಬಟ್ಟೆ ಬಾಳದವ್ರಿ ಊ ಬತ ಈಗ ನಮ ನಾ ಅಂಗಡಿ ಬನ್ನಿ ಅಂತ ತಿಳ್ಕೊ ಊರಿಗೆ ಬನ್ನಿ ಅಂತ ತಿಳ್ಕೊ ಪಕ್ಕ ನಮ್ ದೊಡ್ಡಪ್ಪ ಅಡೆ ಎ ಪಿಎಂ ಸಿಕ್ಳತದೆ ಅಡೆ ಮಾಡ್ತಾರೆ ಇನ್ನು ಗಾಡಿ ಡಿ ಬರಲ್ಲ ಅಂತ ಅಷ್ಟೇ ಬಿಟ್ರ ಮತ್ತ ಅವನಿಗೆ ಹಾ ಬಂದವ್ರ ಆಯ್ತ್ ಮಲ್ ಕಳ್ಸದ ಒಂದ್ ತಿಂಗಳ ಸೂಟ್ಯ್ರಿ ಅಂತನ್ ಅಂದ್ರ ಮಲ್ಲಿಗ್ ಕಳಸ್ತಾರ ನೋಡ್ಕೊಂಬ ಹೋಗಿ ಏನನದ ಇಲ್ಲ ಅಂತಂದ್ರೆ ಈ ಕಡೆ ಎ ಪಿ ಎಂ ಸಿಿ ಕಳಸದ ಇಂಥ್ ಮಾಡ್ತಾರ ಇಲ್ಲ ಅಂಗಡೆ ಪೂಡೋದು ಸುಮ್ನೆ ಊರಾಗಿದ್ರೆ ಉಓಡಾಡತ ಹುಡ್ಗ್ರ ಅಂತಂದ
ಅವ್ರ್ದು ಕರೆಕ್ಟ್ ಅದ ಈಗ ಇರೋದ ಸಿಚುವೇಷನ್ ಹಂಗೆ ಅದ್ರೊಳಗ್ ಮನಿ ಎರಡು ದಿನ ಹನಿ ಈ ಕಡೆ ಆಯ್ತಲ್ಲಾ ಹೌದು ಅದು ಸದ್ಯಕ್ಕೆ ಕೂಡಂಗ ಹ ನಿಮ್ ದೊಡ್ಡಪ್ಪ ಅವರು ಮುಂದ ಗ್ಿ ಮ ಹೇಳಿಬ ಬಿಟ್ಟಾರ ಅಂತ ಹುಡುಗರು ಹಾಳಾಗ್ಯ ಅವ್ರಿ ಕುಡಿಯದ ಹ ಮಾಡ ಮವಾಗ ಸಿಗ ಹೊ ಕಟ್ಟಾರ ಅಯ್ಯ ಹುಡುಗರ ಅವೇ ಯಾರ ಶಶ್ಪಾಲ್ ರೆಡ್ಡಿ ಅವ ಇ ಹುಡುಗರು
ಹ್ಮ್
ನಾವ್ ಯಾವ ಕುಡುದಾವ ಕುಡುದ್ ಹೊಕಟ್ರ ನಿಮ್ ದೊಡ್ಡಪ್ಪಪರ್ ಮುಂದ ಮ ದೊಡ ಜಗಿ ಮಂದ ಹೇಳ್ಯಾರ ಅಂತ ನೀಾವ ಇಬ್ಬರು ಮೂವರರು ಹೇಳ್ಯಾರಂತ
ಆರಾಮ್ ಹೇಳಿದವರು ಯಾರ್ಯಾರು ಹೇಳ್ತಾರ ಗೊ್ತ್ತೇನಾ ಅಥ ಮಹೇಶ್ ಅಣ್ಣ ಇಲ್ಲ ಮಹೇಶ್ಣ್ಣವ್ರಪ್ಪ ಮತ್ತ ನಿ ನಿ ಮಾವಯ
ಹ್ಮ್ ಹ್ಮ್
ಮಾವ ಒಬತ್ತ ಮತ್ತೆ ಹೆಂಗ ಕಣ್ಗಡ ಇದ್ನ ಹೆಂಗ ಕಣ್ಗಡ ಒಂದ ಹೇಳ್ತಾನ
ನಮ್ಮ ಅಮ್ಮ ಯಾರು ನಿಂಗಡ ಮಾಮ್ಮಾನ
ಹಾ ನಿಗಳ ಮಾ ಅತ್ತ ಏ ಕನಪಡ್ತಾಮ ಹಳ್ತನಂತ ಹೇಳ ನಾನ ಎ ಸರಿ ಮಾಡನಲ್ಲ ನಾ ಪ್ರತಿ ಸರಿ ಅಲ್ಲಿ ಗಾಡಿ ಎದಕ್ಲ ಹಡ್ತೀನಿ ಗೊತ್ತೇನ ಅವ್ರ ಮ ನಿ ಮುಂದೆ ಅರ್ದ ಕಾಣಕ್ ಅದೇ ಒಂದ್ ಸರಿ ಹಿಂಗೆ ತಬಾ ೋಡದಿದ್ದ್ಯಪ್ಪಾ ಹೇಳ್ಬ ಬಿಟ್ರಪ್ಪ ಸದ ಬ ನಮ್ ದಡಪ್ಪ ಸೊಕಬಕಪ್ಪ ಗೈಡ್ ಹಂಗ ಹಂಗಂತ ಹೇಳಿ ಬಿಿಟ್ರ ನಂಗ ಮತ್ತೆ ಇನ್ನೊಬ್ಬ ತೋಪ ಇ ಕಂಡ ಗಿರಿಣಿ ಕಂಡಾ ಕೂಡ
ಹ್ಮ ಹ್ಮ ಹ ಹ ಅವ್ರ ಅವ್ರ ಹಾ ಹೌದೌದು ಅದನ್ನೇ ಕಂಡಪೂಡನ ತನೇ ಅಧ್ಯಸ್ತೆನ ಇ
ಹ್ಮ ಅತ್ತ ಅತ್ತ ಒಬ್ಬತ್ ಹೇಳೇತಾನ
ಹ ಹ
ೂಡಾ ಸ
ಹ್ಮ್ ಹ್ಮ್
ಆತ ಹೇಳತಾನ ಮತ್ತೆ ಅ ಅನ್ನ ಒಬ್ಬೊಬ್ರು ಹಿಂಗ ಆಗ್ಯಾರ ಪಬ್ಜಿ ಆಡ್ತಾರ
ಹ್ಮ್
ಹ್ಮ ಎಲ್ಲಾ ತರ ಇೇಳ್ತಾವತ ಮತ್ತ ಮಹೇಶ್ ಅಣ್ಣವ್ ಅಪ್ಪ ಅಂತರ ಅನ್ನವುತ್ ಹೇಳತಾನ
ಏನ್ ಹೇಳ್ತ ನ ಮರ ಅಂತದ್
ಏ ಭಾರ ಇಳತನ ಶಕ್ಕನ್
ನೀ ಮಗ ಅಂಗಡಿಯಕ್ಕೊಂತು ಬಾರಿ ಟೈಮ ಉಪಸ ಆತದ ಅವ್ರರು ಮಾತ್ ಕೇಳಕ್
ನಮಗ ಮತ್ತತ್ ಸುಮ್ಮ್ ಏನ ಕದ್ದಿ ಅದ್ರ ಮಾತ್ ಇದ್ರ ಮಾತ ಮಾತಾಡ್ತಿ ತರ ನಮಗು ಅಂತ ಬೇಕಿ ಕೆಳಕಡ್ ಕೂಡಾಕ ತ್ತ ಬತ್ತಾನ ಇನ್ನೊಬ ಬತ್ತನಾ ನಿಂಗಣ್ ಬರ್ತಾನ ಲೀಡರ್ ನಿಂಗಣ
ಹಾ ಹಾ
ಅತ್ತ ಬಂದಂದ್ರೆ ಇಟ್ಟು ಕಾಡ ತಿನ್ತ್ತಂಗ ನಾನ
ಹ್ಮ್ ಹ್ಮ್
ನೋಡೋ ಏ ಸುಮ್ಮ ಏ ಹಂಗ ಅವ ಆ ಬ್ಯಾರಲ್ಲಿ ಬೀಜ ತಗೊಂಡ್ರ ತನ
ಹ್ಮ್
ನಮ್ಮಂಗ ನಂಬಲಿ ಬರ್ತಾನ ನಂಬಲಿ ಒಂದು ಇಷ್ಟುತಕೊಂತನ ಬೇರೆವಲ್ಲಿ ಇಷ್ಟುತಕೊಂತನ
ಹ್ಮ್
ನಾವ್ ಹೊತ್ತ ಬಾರ ನಮ್ಮ ಪಪ್ಪ ಇರಲ್ಲ ನೋಡು ಅವಾಗೆ ಬರ್ತನೆ ನಂಬಲ್ಲಿ ನಾ ಇದ್ದಾಗ ಬಂದಿದ್ದ ಒಂದ್ ಎರಡ್ ಸರಿ ಬಂದಾಗ ಸುಮ್ನೆ ಕಡ್ಡಸ್ತ ಬೇಯಾರ ಅಂಗಡಗ್ ಎಂಟನೂರ್ ಐತೆಲ್ರರಿ ನಿಮ್ ಅಂಗಡಗ ಯಾಕ ಒಂಬೈನೂರ ಅಂತ ಕೇಳ್ತಾನೆ
ಹ್ಮ್
ಚೊಟ್ಟ ಫುಲ್ ಸಿಟ್ಟಿಗೆ ಎದ್ದು ಬಿಡ್ತಾನೆ
ಹ್ಮ್
ಸಿಟ್ಟಿಗೆಗೆದ್ರೆ ಏನು ಮಾಡಲ್ಲ ನಾ ಚೂಟಾಗಿ ಹಿಂದಕ್ ಸರಿಸಿ ಬೇರೆರ ಅಂಗಡಿಯಾಗ ಬೇರ್ಯಾರ್ದಪ್ಪ ನಾವು ಅಧ್ಯಕ್ಷ ರೀ ಅದಕ್ಕೆ ಹೆಚ್ಚಗಿ ಇಟ್ಟಿವಿ ಅನ್ನೋದು ನಾನು ಬಿಡ್ತವಿ ಎದ್ದ ಹಚ್ಚಣ ಆಯ್ತು ಹಂಗ ಹಿಂಗ ರಿಗೋಡ ಹಂಗರಿ ಕೋಡ ಹೆಂಗ ರರಿಗೋಡ ಮಾತಾಡ್ತಾನೆ ಹೌದು ಲೀಡ್ರ ಹಿಂಗ ನೋಡಪ್ಪಾ ಲೀಡ್ರ ನಾವ್ ಹಿಂಗಗೆ ನೋಡ್ ಆಯ್ತ್ ಹಿಂಗಗೆ ಮಾಡ್ತೀವ್ ನೋಡ್ ನಾವು ಹಿಂಗ ನೋಡು ಏನ್ನದ್ರ ಇದ್ರ ಏನ ಹುಗರ ಅ ನಾವು ಹಿಂಗ ಅದ್ರ ಮಾತಾಡ್ತ ಎಲ್ಲಗ ನಮ ಜೋಡಿ ಚಲ ಮಾತಾಡ ಚಲ ಮಾತಾಡ ಹ ಮಜ್ಜಾಕ್ ಮಜ್ಜಕ್ ಹಚ್ತಾನ ಹ ಟೈಮ್ ಪಾಸ್ ಆಗತ್ತ ನಿಂಗ ಅಣಂದ ಜೋಡಿ ಆತ್ತ ಹಂಗ ಯಾರತ್ ಲೀಡರ್ ಬಾರಿ ಅವ್ರರು ಅವ್ರ ಮಗ ಶಿವಪ್ಪ ಬಂದಂದ್ರ ಶಿವಪ್ಪ ಕಲಸ ನಮ ಕೈಯಾಗ ಹತ್ತಗಂತರ ಹೇಳಕ ಹೋಗ್ಬಾಡ ಸುಮ್ಮ ಮಾತ್ನಿಗೆ ಹುಚ್ಚುಹುಚ್ಚು ಮಾಡಿ ಬಿಡೋದು ಗಪ್ಪ ಆತಾನ ಮಾತಾಡಲತ್ ಮೊದ್ಲೇ ಬಾಯ ಮಲ ಹಾಕೊಬಂದ ಇರ್ತಾನ ಗಪ್ಪ ಕುೂತ್ ಬಿಡ್ತಾನ ಮೊದ್ಲ ಹೇ ಬಾರಿ ಇನ್ನೊ ಇನ್ನೊ ಒಂದ್ ನಾಕು ಜನ ನೀ ಇಬ್ರಂತ್ ಫಿಕ್ಸ್ ನಂಬಲ್ಲಿ ಶಾಣ್ಗೂಡ ಶಣ್ಗುಡ ಅಂತ ಅದ ನೋ ಗೊತ್ತಾ ಫಿಕ್ಸ್ ನೋಡ ಹತ್ತಗ ಹತ್ತಗೆ ಬೀಳತದ ನನಗ ಬೀಳತ ಮಾತ್ ಆತ ಬರೀ ಕಾಲೇಜ್ ಬಗ್ಗಿತು ಚೊಟ ಚೋಟ ಇಲ್ಲ ಚೋಟೆ ಮಾತಾಡಲ್ಲ ಅತ್ತಗ ಆತ ಹೆಂಗ ಗೊತ್ತ ಮ ಬಾಜ ಕರ್ಕೋತ ನಂಗ ಮದಲ್ ಬಾಜ ಕರ್ಕ ಕಾಲೇಜ್ ಹೆಂಗಪ್ಪಾ ಹಿಂಗ ಹಿಂಗ ಮಾಡಿದ್ರ ಹಿಂಗ ಆತದ ಹಂಗ ಫುಲ್ ಇದು ಮಾಡಿ ಬಡಿೀ ಕಾಲೇಜ್ ಮಾತ್ರ ಮಾತಾಡತಾ ಕಾಲೇಜ್ ಬಿಟ್ಟು ಏನ್ ಮಾತಾಲ್ಲ
ಹ್ಮ್ ಹ್ಮ್